ಹಲೋ ಹಲೋ ಹಲೋ ಕೇಳಿಸ್ತಿದಯಾ ರಾಜುಅವ್ರೆ ಕೇಳ್ಸ್ತಿದೀಯಾ ಅಂದೆ ಹಲೋ
ಕಲ
ಕೇಳಿಸ್ತಿದೆ ಮಾತಾಡಿ ಹಾ ಏನ್ ಮಾಡ್ತ ಇದ್ದೀರಾ?
ಬಿಜಿನಾ ಅಲ್ಲ ಬಿಜಿನಾ ಅಂದೆ
ಏನ್ ಹಂಗೇನಿಲ್ಲ ಮಾತಾಡಿ
ಹ್ಮ್ ಅಂದ್ರೆ ಕಾಲ್ ಮಾಡ್ತೀರನೆ ಮಾಡದ್ ಹಾ ಅದಿಕ್ಕೆ
ಹಾ ಹಾ ಸರಿ ಆಯ್ತು ಹ ಕಾಪಿ ಟೀ ಎಲ್ಲಾ ಕೂಡಿಯಲ್ಲಮ ಹ್ಮ್ ಅದು ನಾನ ಬಿಟ್ಬಿಟ್ ಇದ್ದೀನಿ ಕುಡಿತಾ ಇಲ್ಲ
ಹ್ಮ
ಹ ನಿಮ್ದು ಮೇಡಂ ಆಯ್ತ
ಆಯ್ತು ಕಾಫಿ ಟೀ ಇಲ್ಲಾ ಅಂದ್ರ ಆ
ನಾವ ಇದ್ದೀರಲ್ಲಾ ಕ
ಕಾಫಿ ಟೀ ಕುಡ್ದಿಲ್ಲ ಅಂದ್ರೆ ಅಷ್ಟೇ ಮೇಲೆ ಪೇಶಂಟ್ ಆಗ್ಬಿಡ್ತೀನಿ
ನೆಸ್ಟು ಅದೆ ಕೂಡ್ಸ್ ಕುಡಿದಿರ ಪೇಶೆಂಟ್, ಆದ ಆತ್ರ ಇದು ಅನ್ಸುತ್ತೆ ಟೀ ಕಾಪಿ ಆತರ ಅಡಿಕ್ಟ್ ಆಗ್ಬಿಟ್ಟಿದಿರ ಅನ್ಸುತ್ತೆ ಅಂದೆ
ಹ್ಮ್ ಕಾಫಿ ಕುಡ್ದಿಲ್ಲ ಅಂದ್ರೆ ಪೇಶಂಟೇ ಆವತ್ತು ಪಕ್ಕ ಹಂಗಂತ ಇನ್ ಜಾಸ್ತಿ ಕುಡಿಯಲ್ಲ ಬೆಳಿಗ್ಗೆ ಒನ್ ಟೈಮ್ ಈವ್ನಿಂಗ್ ಒನ್ ಟೈಮ್ ಟು ಟೈಮ್ ಅಷ್ಟೇ
ಮತ್ತೆ ಮಡ ಚಹಾ ಆಯ್ತು ಊಟ ಮಾಡದೆ
ಅಂದ್ರೆ ನೀವು ಕೆಲ್ಸ ಮಾಡದ ಹತ್ರಾನ ನಿಮ್ ಮನೆಗ್ ಹತ್ರನಾ
ಹಾ ಒಂದು ಸ್ವಲ್ಪ ದೂರ ಅಷ್ಟೆ
ಹ್ಮ್
ಹ ನೂರು ಮೀಟರ್ಸ್ ದೂರ
ಇವಾಗ ಅಲ್ಲಿ ನಿಮಗೆ ಏನ್ ವರ್ಕ್ ಹತ್ತಿರುತ್ತೆ ಹೇಳಿ
ನಮ್ಗೆ ಮಾಮೂಲಿ ಸಿಸ್ಟಮ್ ವರ್ಕ್ ಬಲ್ ಮಾಡದು ಲ್ಯಾಟಗಳು
ಅಂದ್ರೆ ಫಾರೆಸ್ಟ್ ಆಫೀಸಲ್ಲಿ ಫಾರೆಸ್ಟ್ ಅಲ್ಲಿ ಇರೋದಂದ್ರಲ್ಲ
ಫಾರಸ್ಟ್ ಆಫೀಸ್ ಇಲ್ಲ ಮ ಅದೇ ವರ್ಕ್ಗಳು ಆಫೀಸ ಅಲ್ಲಿ ಅದೇ ವರ್ಕ್ ಅದೇ ಈಗ ಹೇಳಿದನಲ್ಲ ಲೆಟರ್ ಗಳು ಮಾಡೋದು ಎಸ್ಟಿಮೇಟ್ ಬಿಲ್ಲಗಳು ಮಾಡದು ಈಗ ಬಿಲ್ಗಳ ಅಂದ್ರೆ ಈಗ ಅವ್ರ್ದು ಸ್ಯಾಲ್ರಿಗಳು ಬಿಲ್ ಹಲೋ ಆಫೀಸ್ ಅವ್ರ್ದು ಅವರದು ಆಹ ಆಮೇಲೆ ವರ್ಕ್ಲ್ ನಡತಿರ್ತವಲ್ಲ
ಫಾರೆಸ್ಟ್ ಅಂದ್ರೆ ಕಾಡೆ ತಾನೆ
ಹಾ ಕಾಡಲ್ಲಿ ವರ್ಕ್ ಮಾಡಿಸತಿರ್ತವೆ ಅಲ್ಲ ಕೆರೆ ಕಟ್ಟದು ಹ ಹೂಳು ತೆಗೆಯೋದು ರೈಲು ಬೇರಿಗೇಟು ಸೋಲಾರ
ನಾನು ಫಾರೆಸ್ಟ್ ಆಫೀಸರ್ ಅಂದ್ಮೇಲೆ ಅನಿಮಲ್ಸ್ ಇರ್ತಾವಲ್ಲಾ ಅದ್ರ ರಕ್ಷಣೆ ಇರ್ತಾರೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಅಲ್ವಾ
ಅವ್ರು ಇದ್ದಾರೆ ಅವ್ರು ಅಲ್ಲಿ ಫೀಡ್ ಅಲ್ಲಿ ಮಾಡ್ತರ ನಾವು ಇಲ್ಲ ಆಫೀಸ ಅಲ್ಲಿ ಮಾಡದು
ಹೌದಾ ಸರಿ ಸರಿ ಸರಿ ಹ್ಮ್ ನಾನು ನಿಮ ಹ ನಾನು ನಾನು ಅಷ್ಟು ಓದಿಲ್ಲಲ್ವಾ ನನ್ಗೆ ಅರ್ಥ ಆಗೋತರ ನೀವ್ ಹೇಳ್ಬೇಕು
ನೀವುಎಷ್ಟೊರ ಅವಡ
ಜಲಿ ಎಸ್ ಎಲ್ ಸಿ ಪಿ ಯು ಸಿ ಮಾಡಿದ್ದೇನೆ ಅಷ್ಟು ಅದು ಅವಾಗ ಯಾವಾಗೋ ಗೌರ್ಮೆಂಟ್ ಸ್ಕೂಲ್ಲಲ ಲ್ಲಿ ಇವಾಗ ಮಕ್ಕಳಗ್ ಗೊತ್ತಿರಷ್ಟು ಅಲ್ಲ ಇವಾಗ ಗೊತ್ತಿರೋಷ್ಟು ಮಕ್ಕಳಿಗೆ. ಟ್ಯಾಲೆಂಟ್ ನಮ್ಗೆ ಇಲ್ಲ ಬಿಡಿ
ಹ್ಮ್ ನ ಅವರ ಹತ್ರ ಯೋಸ್ಕವಿ
ಎಳ್ಸ್ಕೊಳೋದೇನು ನನ್ ಮಕ್ಳೇ ಕಳ್ಸ್ತಾರ ನನ್ಗ್ ಆತರ ಆಗ್ಬಿಟ್ಟೈತಿ
ಹ್ಮ ಹಾ
ಡೈಲಾಗ್ಲೂ ಪಂಚಿಗ್ಲೋ ಹೆಂಗ್ ಆಗುತ್ತಾರೆ ಗೊತ್ತಾ?. ಇನ್ನೊಂದ ಮಾತ್ ಮಾತಾಡೋಕೆ ಆಗಲ್ಲ ಹಂಗ ಹಾಕುತ್ತಾರೆ
ಅದು ಟು ಕೆ ಕಿಡ್ಸ್ಗಳು ನೈಂಟಿ ಕಿಡ್ಸ್ ಗಳು ಇದಾವೆ ಹ
ಹ್ಮ್ ಇವಾಗ ಮಕ್ಕಳೆಲ್ಲ,
ಆಯಿತು ಮತ್ತೇನೂ?
ಹೇಳಬೇಕು ನೀವೇ,
ಹೂ ಹು
ನೀವ್ ಆಫೀಸರ್ ಆಗ ನಾನ್ ಸಾರ್ ಅನ್ನಲ್ಲ ನೀವು ಮೇಡಮ್ ಅಂತೀರ.
ನಾನು ಅನ್ನ ಬೇಕಲ್ಲ ಮಾಡೆಂ ಅವರೇ,
ಹಾಗೇ ಮಾತಾಡಿದ್ರ ರೆಸ್ಪೆಟ್ ಇಲ್ಲ ಅಂತಾನ ಸರಿ ಬಿಡಿ ನಾನು ಸಾರ್ ಅಂತ ಕರೀತೀನಿ. ಕರಿತಿನಿ
ಪರವಾಗಿಲ್ಲ ನಿಮಗೆ ಯಾವತರ ಕಂಫರ್ಟ್ ಆಗುತ್ತೋ ಆ ತರ ಕರಿರಿ ನಮಗೆ
ಏನ್ ನನಗೆ ಕಷ್ಟಾ ನಪ್ಪ ನಾನು ಹಾಗೆ ಕರೆಯಕ್ಕೆ
ಹಾ ಹ್
ಮತ್ತೆ ನಿಮಗೆ ಎಷ್ಟು ಏಜು
ಅದೇ ಹೇಳಿದೆ ಅಲ್ವಾ ಮಾಮ್ ಟ್ವೆಂಟಿ ನೈನ್
ಹ್ಮ್ ಮತ್ತೆ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಇನ್ನ?
ಮದುವೆ ಆದ್ರೆ ಹುಡುಕ್ತಾ ಇದಾರೆ ಇನ್ನುೂ ಸೆಟ್ ಆಗಿಲ್ಲ
ಇನ್ನೂ ನಿಮ್ ಸಿಸ್ಟರಸ್ದು ಮದುವೆ ಆಗಿಲ್ವಾ
ಸಿಸ್ಟರ್ ಇದ್ದಾರೆ ಅವರು ಹ್ಯಾಂಡಿಕ್ಯಾಪ್ಟ ಅವ್ರು ಹೌದೇ ಅವರದು
ಹ್ಮ ಹ್ಮ ಮತ್ತ ನೀವ ಮದ್ವೆ ಅದಕ್ಕೆ ಮಾಡ್ಕೊಂಡ್ದೀರಾ ವೈಟ್ ಮಾಡ್ತಾ ಇದೀರಾ ಏನೋ ಅಂತ?
ಹುಡುಕ್ತಾ ಇದಾರೆ ಸೆಟ್ ಆದ್ರೆ ಮಾಡ್ಕೋದು ಅಷ್ಟೇ.
ಹ್ಮ ಒಳ್ಳೆ ಜಾಬ್ ಅಲ್ಲಿ ಇದಿರಾ
ಹ್ಮ
ಹ ನಿಮ್ಮನ್ನಂತೂ ನೋಡಿಲ್ಲ ಬಿಡಿ ಬಟ್ ಜಾಬಲಿ ನಾನೇನ್ ನಿಮ್ಮನ್ ನೋಡಿಲ್ಲ ಜಾಬಲ್ಲಿದಿರಲ್ಲ ನಾನೇನ್ ನಿಮ್ಮನ್ನ ನೋಡಿಲ್ಲ ಜಸ್ಟ್ ಜಾಬಲ್ಲಿ ಇದೀರಲ್ಲ ಹುಡುಗಿ ಯಾಕ್ ಸಿಗ್ಲಿಲ್ಲ ಅಂತ ಕೇಳ್ ಹ್ಮು
ಅದು ನಮ್ ಫ್ಯಾಮಿಲಿ ಅದಕ್ಕೆಲ್ಲ ಸೆಟ್ ಆಗ್ಬೇಕಲ್ಲ ನಮ್ಗೆ. ಆತರ ಎಲ್ಲಿಗೆ ಮೇಡಮ್ ಮೇಡಮ್ ಏಜ್ ಎಷ್ಟು.
ನನ್ಗ ಹಾ ಪಾರವಾಗಿಲ್ಲ. ನನಗೆ ಟರ್ಟಿ. ಥರ್ಟಿ ಒನ್ನು ರನ್ನಿಂಗ್. ಥರ್ಟಿ ಕಂಪ್ಲಿಟೆಡ್ ಅಯ್ಯೋ ನಮ್ಮ ಮನಲೆಲ್ಲ ಹದಿನೆಂಟು ಮುಗಿಯಕ್ ಕಾಯ್ತಾ ಇರ್ತ ತರೆ ಹದ್ನನೆಂಟ ಆಗಿದ ತಕ್ಷಣ ಸೆಲೆಕ್ಟ್ ಮಾಡಿಟ್ಟಿರ್ತಾರೆ ಮಾಡಾಕ್ಕೆ ಹದ್ನೆಂಟ ಆಗಿದ್ದೇ ಥಡಾ ಮದ್ವೆ.
ಬೇಗ ಕಳಿಸಬಿಡೋಣ ಮನೆಯಿಂದ
ಹ್ಮ್ ಇರ್ತಾರಲ್ಲ ಈ ಮುದುಕ್ರೂ ಈ ಮುದಕ್ ಮಾಡೋಕ ಇದು
ಅಜ್ಜ, ಅಜ್ಜಿ ಇದ್ರೇನೆ ಎಟ್ ಚನ್ನಾಗಿ
ಹಾ
ಅಜ್ಜ, ಅಜ್ಜಿ ಇದ್ರ ಅದೇ ಕದೇ ತಾನೆ ಅಂದೆ.
ಹಾ ನಾನ್ ಸತ್ತ ಹೋಗ್ತೀನೇನೋ ನನ್ ಸಾಯತ್ಗೋಷ್ಟೊಳಗಡೆ ನಿನ್ ಮದ್ವೆ ನೋಡ್ಬೇಕಮ್ಮ ಅಂತ ಬಿಲ್ಡಪು ಡೈಲಾಗು ಒಂದೊಂದ್ ಆಗ್ತಾ ಇರ್ತಾರ ಬಿಸ್ಕೆಟು.
ಹೆಂಗ್ ಕೊಡ್ತಾರೆ ನಮ್ ಮಕ್ಳಗ್ ಮದುವ ತನಕನೂ ಇರ್ತಾರೆ. ಹೋಗ್ರೆ
ಅಯ್ಯೋ ನಾನ ಹೇಳೇಲಿಲ್ವಾ ಹಂಗ ಅಂದಿದ್ದು ಸತ್ತಿಲ್ಲ ನನ್ಗ್ ಮದ್ವೆ ಮತ್ತ ಮಾಡಬಿಟ್ಟ ಐದ್ ವರ್ಷ ಬದುಕ್ ಬಿಟ್ಟ ನಮ ತಾತ ಐದ್ ವರ್ಷ ಆಗಿದ್ಮೇಲೆ ನಾನೇ ಮಾಡ್ಕೊಂತ ಇಲ್ವಾ
ಅವಾಗ್ ಫೀಲ್ ಮಾಡ್ಕೊರ್
ಹ್ಮ್
ಇಷ್ಟ್ ಇಷ್ಟು ಬೇಗನ್ ಮದುವೆ ಮಾಡಸುಟ್ಟ ಹೋಗ್ ಬಿಡ್ರತ್ತ ಅಂತ.
ನಾನಂತೂ ಸತ್ತು ಎಷ್ಟು ಸತ್ತ ಹತ್ ವರ್ಷ
ಹ ಲವ್ ಮ್ಯಾರೇಜ್ ಇಲ್ಲ ಅರೆಂಜ್ ಮ್ಯಾರೇಜ್
ಅಯ್ಯೋ ನಮ್ ಮಾವನೆ ಅಮ್ಮ ತಮ್ಮನಿಗೆ ಈ ಕಡೆ ಅಮ್ಮ ಬ್ಲಾಕ್ ಮೇಲು ಈ ಕಡೆ ತಾತ ಬ್ಲಾಕ್ ಮೇಲು ಮೇಲು ಇಬ್ರು ಬ್ಲಾಕ್ ಮೇಲು ಮಾಡಿ ನನ್ ಮೊಮ್ಮಗಳ್ ನನ್ ಮನೆಗ್ ಬೇಕು ಅಂತ ಅವ್ರು ಹ್ಮ ನೀನ್ ಮಾಡ್ಕೊಳಲ್ಲ ಅಂದ್ ನಾನ್ ಸತ್ ಹೋಗ್ತೀನಿ ಅಂತ ಒಬ್ರು ಆತರ ಮಾಡ್ ಮಾಡ್ಕೊಂತೀನಿ ಇವಾಗೇ ಬೇಡ ಅಂತ್ ಹೇಳ್ದೆ ಅಷ್ಟೆ ಅಷ್ಟುಕ್ಕೂ ಜಗಳಾನೇ ಆಯ್ತು ಬಿಡ್ರಪ್ಪ ಇವತ್ತಿಲ್ಲ ನಾಳೆ ಮಾಡ್ಕೊಳ್ಳೋದೆ ಅಲ್ವಾ ಮಾಡ್ರಿ ಅಂದೆ ಇನ್ನೇನ್ ಮಾಡಣ
ಹ್ಮ್ ಹೌದು ನಮ್ದು ಅದೇ ಕೇಸ್ ಅನ್ಸುತ್ತೆ ತಾಯ್ತು ಇವಾಗ ನೀವ್ ಹೇಳಿದ್ರಲ್ಲ ಯಾರೊ ಅಕ್ಕನ ಮಗಳು ಅಂತ ಅದೇ ರೀತಿ ನಮ್ಮ ನಮ್ ಪ್ಪುನು ಅದೆ ಅದೇ ತರ ಮ್ಯಾರೇಜ್ ಆಗಿ
ಹೌ ಹಾ ಓಕೆ ಓಕೆ ಓಕೆ ಆ ಹೇಳಿ ಮತ್ತೆ ನಿಮ್ಗೆ ಯಾರು ರಿಲೇ ಟಿವ್ ಇಲ್ವಾ
ರಿಲೌಟಿ ಇದ್ರು ಒಬ್ರು ಮದುವೆ ಆಗಿದೆ ಇನ್ನೊಬ್ಳು
ಬೇಡ ಬಿಡಿ ರಿಲೇಟಿವ್ ಅಲ್ಲಿ ಜಾಸ್ತಿ ಮದ್ವೆ ಆಗ್ಬಾರ್ದು ಗೊತ್ತಾ ಮಕ್ಕಳು ಸರಿಯಾಗ್ ಹುಟ್ಟಲ್ಲ ಅಂತರೆ
ಅದಿಕ್ಕೆ ಹ್ಯಾಂಡಿಕ್ಯಾಪ್ಟ್ ಆಗಿರೋದು ನಂದು ಸಿಸ್ಟರು
ಕೆಲವ್ರಗೆ ಆ್ಯಂಡಿಕ್ಯಾಪ್ಟ್ ಏನು ಆಗಿಲ್ಲ ಅಂದ್ರುನು ನಾಲೆಜ್ ಕಡಿಮೆ ಇರುತ್ತೆ ಅಂದ್ರೆ ಎಲ್ರ ತರ ಅ ಮೈಂಡ್ಸೆಟ್ ನಾಲೆರ್ಜು ಕೆಲುವ್ರ್ ಮಕ್ಳಿಗ್ ಬರಲ್ಲ ನೋಡ್ ಆತರ ಇರ್ತಾರೆ ಹ್ಮ್ ಜಾಸ್ ದಲ್ ಅಲ್ಲಲ್ಲೇ ಮಾರವಾರ್
ಹ್ಮ ಆಗಿನ್ ಕಾಲದವರ್
ಹ ನನ್ಗೂ ಮಾಡ್ಬಿಟ್ರು ಬೀಡಿ ರಿಲೇಟಿವ್ ಬೇಡ ಬೇಡ ಅಂದ್ರು ನನ್ಗೂ ತಗ್ಲಾಕ್ ಬಿಟ್ರು ನೇ
ಇವತ್ತ ಚೆನ್ನಾಗಿ ಟವರೆ ಎಲ್ಲ ತರೆ ಅನ್ಸುತ್ತೆ ಇಷ್ಟೊ ಇಷ್ಟನ್ತಂಕ ಮಾತಾಡ್ ಏನು ಇದಾಗಿಲ್ಲ ಹ ಹೇಳಿಲ್ವ ಡಾಕ್ಟ್ರೆಲ್ಲ
ಇನ್ ಎಷ್ಟು ಟೂ ಮಿನಿಟ್ಸ್ ಎಲ್ಲ ಒನ್ ಅಂಡ್ ಆಫ್
ಕ
ಮದ್ಯಾನ ಏನ್ ಊಟ ಸ್ಪೆಷಲ್ ನಿಮ್ದು
ಮಾಮೂಲಿ ಮೇಡಂ ಅನ್ನ ಸಾಂಬಾರ್ ಜಾಸ್ತಿ ಅದೇ ನಾವ್ ಮಾಡೋದು ಬೆಳಿಗ್ಗೆ ತಿಂಡಿ ಮಾಡಿದ್ರು ಪುಳಿಯೊಗ್ರೆ ಮಾಡಿದ್ರು
ಹ್ಮ್ ಹಾ ಕೇಳ್ಸ್ತಾಇದೆ
ಇವಾಗ ಅನ್ನ ಸಾಂಬಾರು ಮಾಡಿದ್ರ್
ಹ್ಮ್
ನಿಮ್ದು ಮೇಡಂ
ನಮ್ದು ಬೈತೀರೇನೋ ಬಟ್ ನಾನ್ ತಿನ್ನಲ್ಲ ಮಾಡಿದಿನ್ ಅಷ್ಟೆ
ಏನ್ನ ಮೇಡಂ
ಚಿಕನ್ನು ರಾಬಿಟ್
ಹ್ಮ್ ರಾಬಿಟ್ ಎಲ್ಲ ಇಡಿತರ?
ಹ ಇಲ್ಲ ಹ ನಿನ್ನೆ ಎಂಗೋ ಯಾರ್ ರು ಹೋಗಿದ್ರಂತೆ ಒಂದ್ ತಗೋ ಬಂದಿದಾರ ಅವ್ರಗ್ ಮಾಡ್ದೆ ಇನ್ನ ಹ ಮಾರ್ಕೆಟ್ ಅಲ್ಲಲ್ಲ ಈಗ ಹೋಗ್ತಾರಲ್ಲ ಹಳ್ಳಿಗ್ಳಲ್ಲಿ ಕೆಲುವ್ರು ಬೇಟೆಗ್ ಹೋಗ್ತಾರೆ ಇಂಟ್ರೆಸ್ಟ್
ಹ್ಮ್ ಆತರ ಎಲ್ಲಾ ಆದ್ರೆ ಅವ್ರ ಆತರ ಎಲ್ಲಾದ್ರೆ ಕೇಸ ಆಗುತ್ತೆ
ಗೊತ್ತು ಆತರ ಏನು ಬೇರೆ ಬೇರೆ ಎಲ್ಲಾ ಪ್ರಾಣಿಗಳ್ನೆನ್ ಇ ಇಡಿಯಲ್ವಲ್ಲ ಸದ್ಯ ಹಿಂಗ ಓ ಆದ್ರೆ ನಮ್ ನಾಯಿನೇ ಒಂದ್ ಹಿಡ್ಕೊಂಡ್ ಬರತ್ತೆ ಮನೆಯಿಂದೆ
ಮತ್ತೆಲ್ಲ ಮಾತಾಡಂಗಿಲ್ಲ ಅನ್ಸುತ್ತೆ ಇಲ್ಲಿ
ಹ ಹೌದು ಪರವಾಗಿಲ್ಲ ಯಾ ಏನ್ ಮಾಡಕ್ಕ ಆಗಲ್ಲ
ಮಾತಾಡಕ್ಕೆನು ಟಫಿಕ್
ಹ
ಹ್ಮ ನೀವ್ ಹಂಗನ್ಕ ಹೋದವ್ರ ಅದು ಕಾಡು ಪ್ರಾಣ ಅಲ್ವಾ
ಹ ಹೌದು ಅದಾ ನಾಯಿ ಅಂತ ಸುತ್ತೆ ಆತರ ಏನೋ ಯಾರೋ ಹೋಗಿ ಸಿಕ್ಕಿದೆ ಅಂತ ಅವ್ರು ತಗೋ ಬಂದಿರೋದು ಹ್ಮ್ ಅಂದ್ರೆ ನಮ್ಮ ರ ಇಲ್ಲ ಇಲ್ಲ ಇಲ್ಲ ನನ್ಗ್ ಇಷ್ಟ ಆಗಲ್ಲ ನಾನ್ ಆತರ ಪ್ರಾಣಿಗಳು ಲ್ಲ ಹಿಂಸೆ ಕೊಡೋಳ ನಾನ್ ಅಲ್ವೇ ಅಲ್ಲ
ಮತ್ತೆ ಚಿಕನ್ ಇದನ್ನೆಲ್ಲಾ ತಿಂತರ ಒ
ಚಿಕನ್ ತಿದಂತೇ
ಹ್ಮ ಮತ್ತೆ ಅದು ಅದು ಹಿಂಸೆ ಕೊಡತೇನನೆ ನಾವವು ಕೊಟ್ಟಲ್ವಲ್ಲ ಬೇರೆ ಕೊಟ್ಟ ಸಾಯ್ ಇರ್ತಾರೆ ನಾ ತ ತಂದಡಿಗೆ ಮಾಡದ ನಂತರ
ಆತ
ಜಾಸ್ತಿನ ಆಗೋಯ್ತು ಒಂದ ಆಟೋಮೆಟಿಕ್ ಕಟ್ಟಾದ್ರೆ ಇದಾಗುತ್ತೆ ಸತ್ತ ಸುತ್ತೆ